ಹಲೋ
ಹೇಳ್ರಿ
ಏನ್ ಮಾಡತೀರಿ
ಏನಲ್ರರಿ ಸುಮ್ ಕುಂತಿದ್ದೀವ್ರೀ
ಹಾ ನಾವ್ ಶಿವನಗೌಡ ಅಂತ ಹೇಳಿರಿ
ಹ್ಮ ರಿ ಏನಾಗಬೇಕಾಗಿತ್ತು ರಿ
ಅದೇ ಒಂದು ಬೈಕ್ ತಗೋಬೇಕು ಅಂತ ಮಾಡಿದ್ವಿ ಅದಕ್ಕ ಹಚ್ಚಿದ್ವಿರಿ
ಹೌದ್ರಿ ಯಾರ ನಿಮ್ ಅಣ್ಣರ ನಂಬರ್ ಕೊಟ್ರಿ ಏನ್ರಿ ನಂದ
ಹಾ ರೀ
ಹೌದ್ರೀ ಎಸ್ಟರಾದಾಗ್ ಬೇಕಾಗೀತ್
ಹ
ಎಸ್ಟರ್ ದಾಗ್ ಬೇಕ್ರೀ ಬೈಕ್
ಒಂದ ಎಪ್ಪತ್ ಸಾವಿರದಾಗ ರಿ
ಎಪ್ಪತ್ ಸಾವಿರ ರೀ
ಗಾಡಿ ಯಾವವ ಬೇಕ್ರೀ
ಹ ಇದು ಏನ್ ಎಸ್ ಟೂಹಂಡ್ರೆಡ್ ರಿ.
ಏನ್ ಎಸ್ ಟೂ ಹಂಡ್ರೆಡ್ ಈಗ ಅವು ಇಲ್ಲರಿ ಮತ್ತ ತರಸಿದಂಗ ಪೋನ್ ಹಚ್ತೇವ್ರಿ ನಿಮಗ ಖಾಲಿ ಅಗ್ಯವರಿ. ಹೇಳಕ್ ಆಗಲ್ರಿ ಇನ್ನ ಬಂದ್ರ ಇನ್ನೊಂದ್ ವಾರದ ಬರ್ತಾವ್ರೀ ಬಂದಾಗ ನಿಮ್ಗ್ ಹೇಳ್ತನ್ರಿ ಎಲ್ಲ ನಿಮ್ಮ ಅಣ್ಣಾರಿಗೆ ಪೋನ್ ಹಚ್ಚಿ ಹೇಳ್ತಿನಿ ತಗೋರಿ.
ಹಾ ಇಲ್ಲಾರಿ ಅದಕ್ಕೆ ಸ್ವಲ್ಪ ಜಲ್ದಿ ಬೇಕಾಗಿತ್ತರಿ.
ಎ ಜಲ್ದಿ ಅಂದ್ರ ಬೇರೆ ಕಡೆ ನೋಡ್ಬೇಕಾಗತ್ತರಿ ಜಾಸ್ತಿ ಬರತ್ರಿ ಮತ್ತ.
ಹಾ ರೀ ಎಷ್ಟು
ಎಷ್ಟ ಅನ್ನಕ ಈಗ ಯಾವ್ದು ಬಿ ಎಸ್ ಥ್ರೀ ಬೇಕಾ ಬೀ ಏಸ್ ಫೋರ್ ಬೇಕಾ ನಿಮಗ?
ಬಿ ಎಸ್ ಫೋರ್ ರಿ.
ಬಿ ಎಸ್ ಫೋರ್. ಸಿಗ್ತಾವರಿ ಒಂದ ಮತ್ತ ಬೇರೆ ನಮ್ಮ ಸೈಟ್ ನ್ಯಾಗ ನೋಡಿದ್ರ ಒಂದ್ ಎಂಬತ್ ಎಂಬತ್ತೈದರತಾನ ಬಿಳತಾವ್ ನೋಡ್ರಿ.
ಹಾ ರೀ ಯಾವಾಗ ಸಾರ್ ಯಾವಗ ತರ್ತರಿ ಯಾವಗ ತರಿಸಿ ಕೊಡ್ತೀರಾ.
ನೋಡಾಮ್ರರಿ ಪೋನ್ ಹಚ್ಚಿ ಕೇಳ್ತೀನಿ ರಿ ಫಸ್ಟ್ ಇದ್ವು ಅಂದ್ರ ಹೇಳ್ತೀನಿ ನಿಮಗ.
ಹಾ ರೀ.
ಹ್ಮ ರೀ.
ಹಾ ರೀ ಮತ್ತ ಅಂದ್ರ ಈ ತಿಂಗಳ
ಈ ತಿಂಗಳರಿ.
ಹಾ ರಿ.
ಈ ತಿಂಗಳಂದ್ರ ಕಳ್ಸಿ ಕೊಡ್ತೇನ್ರಿ ಮತ್ತ ಆಮ್ಯಾಲ ಗಾಡಿ - ಅದ ಇಂಜಿನ್ ಕೆಲ್ಸಕ್ ಬಂತ ಅದ್ ಬಂತ ಅಂದ್ರೆ ನಮಗ್ ಗೊತ್ತಿಲ್ಲ ನೋಡ್ರಿ ಯಾಕಂದ್ರ ನಮ್ ಕೊಡ್ಸಾಕತ್ತಿಲ್ರಿ ನಾವ ಗಾಡಿ.
ಹಾ ರಿ.
ಅಂದ್ರ ನಾವ್ ಏನರ ಮಾತಾಡ್ಬಹುದು ಯಾಕಂದ್ರ ಗಾಡಿ ನಂಬ್ದ ಇರಲ್ಲರಿ. ನಾವು ಸೀದಾ ಅವ್ರ ಬಳಿ ಇದ್ರ ಅವ್ರ ನಂಬರ್ ಕೊಡ್ತೀವಿರಿ ನೀವ ಅವ್ರ ಬಳಿ ಹೋಗ ತೊಗೋಬೇಕ್.
ಹ್ಮ ರೀ.
ಹ್ಮ್
ಹೆಂಗ ತೊಗೊತೀರಿ ಇಲ್ರಿ ಮತ್ತ ಅವ್ರ ಬಲ್ಯ ತೊಗೊತೀರಿ ಏನ್ ನಮ ಬಲ್ಯ ತೊಗೊತೀರಾ.
ಇಲ್ಲ ಇಲ್ಲ ನಿಮ್ಮ ಬಲ್ಯ ತೊಗೊತಿನಿ.
ನಂಬಲ್ಲಿ ಅಂದ್ರ ಇನ್ನೊಂದ್ ವಾರತಾನ ನೋಡ್ರಿ ಲೇಟ್ ಆಗ್ತದ ನಮ್ದ.
ಹಾ
ಏ ಇನ್ಸೂರೆನ್ಸ್ ಮಾಡಸ್ತರಿ ಏನ್ ಇಲ್ಲರಿ? ಮಾಡಸಲ್ರಿ. ಈ ಅಂದ್ರೆ ಇನ್ಶೂರೆನ್ಸ್ ಇದ್ದ ಬೇಕೇನ್ರಿ ಗಾಡಿ.
ಹಾ ರೀ ಇನ್ಸೂರೆನ್ಸ್ ಇದ್ದಿಲ್ಲರಿ.
ಬಿ ಎಸ್ ಫೋರ್ ಅಂದ್ರ ಇನ್ಶೂರೆನ್ಸ್ ಇರೋದು ಡೌಟ್ ರೀ. ಯಾಕಂದ್ರ ಈ ಟೈಮಗೆ ಇನ್ಸೂರೆನ್ಸ್ ಮುಗಿತಾವ ರಿ ಬಿ ಎಸ್ ಫೋರ್ನು.
ಇಲ್ಲಾರಿ ಮತ್ತ ಅದದ್ರ ಏನ್ ಎಕ್ಸ್ಟ್ರಾ ಚಾರ್ಜ್ ತಗೊಂಡ್ ಕೊಡಲ್ಲರಿ .
ಹಾ ರಿ.
ಅದೇ ಎಕ್ಸ್ಟ್ರಾ ಚಾರ್ಜ್ ತಕೊಂಡ್ ಕೊಡಲ್ಲ ಅಂತ್ರಿ ಹಂಗೆನ್ ಇಲ್ಲಅಲ್ರೀ.
ಏನ್ ಏನ್ರಿ ಇನ್ಸೂರೆನ್ಸ್ ಮುಗ್ದು ಅಂದ್ರ ನೀವು ಕಟ್ಟಿಬೇಕಾಕತೈತಿ ಮತ್.
ಹೌದ ಕಟ್ಟಿಕೋನ್ಮಮ ಅಂತ ತೊಗೋರಿ.
ಹ್ಮ್.
ಹಾ ಮತ್ ಯಾವ ಮಾಡ್ಸ ಕೊಡ್ತಾರ.
ಇನ್ನೊಂದ್ ವಾರ ಅಂತ ಹೇಳುದ್ರು ಕಣ್ರೀ.
ಹದ ಕತ್ತ ಜಲ್ದ ಆಗಲ್ಲ.
ಜಲ್ದಿ ಅಂದ್ರ ಆಗಲ್ರರಿ ಮತ್ತ ಬಂದ್ಗಳೇ ನೋಡ್ಬೇಕಾದಲ್ರರಿ .
ಹಾ ರೀ ಅಂದ್ರ ಒಂದ್ ವಾರ.
ಹ್ಮ್ ಹ್ಮ್ ಒಂದ್ ವಾರದ್ ಪಕ್ಕ್ರೀ ಯಾಕಂದ್ರೆ ಈಗ ಬೇರೆ ಕಡ್ಸಿಂದ ಈಗ. ನಮ್ ಕರ್ನಾಟಕದ ಬೇಕ್ರೀ ಬೇರೆ ಕಡ ಎಲ್ಲ ಏನ್ ತಂದ್ರ ನಡೀತಾದೆ
ಹಾ ರೀ.
ಬೇರೆ ಕಳ್ಳೇಶನ್ ತಂದ್ರೆ ನಡೀತರಿ.
ನಡಿತದೆ.
ನಡೀತಾದ್ರಿ.
ನಡೀತಾದ್.
ಹ್ಮ್ ಬೇರೆ ಕಡೆ ಅಂದ್ರೆ ಮತ್ತ ಈಗ. ರಜಿಸ್ಟ್ರೇಷನ್ ನೀವೇ ಮಾಡ್ಕಬೇಕತ್ ನೋಡ್ರಿ ಬೇರೆ ಕಡೆ ಅಂದ್ರೆ.
ಹಂಗಂದ್ರ ಬಡ್ರಿ ಮ್ ಇಡಿದ ತರ್ರಿಸಕೊಡ್ರಿ.
ಹ್ಮ್ ಇಲ್ಲಿದೆ ಅಂದ್ರೆ ಲೇಟ್ ಆಗ್ತ್ ನೋಡ್ರಿ ಒಂದ್ ವಾರ ಆಗ್ಬಹುದು ಎರಡು ವಾರ ಆಗ್ಬೋದು.
ಹಾ ರೆ.
ಹ್ಮ್ ಯಾಕಂದ್ರೆ ಗಾಡಿ ಬಂದ ವೇಳೆ ಅದೆಲ್ಲ ಮೇಂಟೈನ್ಸಸ್ ಒಂದು ನೋಡ್ಕೋಬೇಕಲ್ರಿ ಗಾಡಿಯ ಈ ಇದ್ರಗಾದ ಏನಿಲ್ಲ
ಹಾ ಆಯ್ತ್ರಿ ನೋಡಣತ್ರಿ.
ಹ್ಮ್ ಮತ್ತ ಅದು ರಿಪೇರಿ ಯಾವ್ದ್ ಮಾಡಬೇಕಅಲ್ರಿ ಮತ್ತೆ.
ಆಯ್ತರ ಚಾರ ಜನ ಕೊಡ ಮಂತ್ರೆ .
ಯಾರ ಹ್ಮ್.
ಅ ಪಕ್ಕದ ತರ್ಸ್ಕೊಡ್ದಾರಲ್ರ ಅಂದ್ರ ನ ಮುಂದಿನ ವಾರ.
ಹ್ಮ್ ಮುಂದಿನ್ವಾರ ಇನ್ನೊಂದ್ ಹತ್ ಹದ್ನೈದ ದಿನದ ಆ ನೋಡ್ರಿ.
ಹಾ ಆಯ್ತ್ ಮತ್ತತ್ ಈಗ ಒಂದ್ ವಾರ ಅಂದ್ರ ಮತ್ ಹದ್ನೈದಿನತ್.
ಇಲ್ಲರರಿ ಯಾಕಂದ್ರೆ ಈಗ ಒಂದ್ಗ ಗಾಡಿ ಬರ್ದ್ರಿ. ಗಾಡಿ ಬಂದ್ಗಡೇ ಮತ್ತ ಅದೇ ಕಂಡೀಷನ್ದಾಗ ಕೊಡೊಕಾಗಳ್ರಿ ಯಾಕಂದ್ರೆ ನಮ್ ಗಿರಿ ಕೆಡತಾರೀ. ಹ.
ಹಾ.
ಮತ್ತ ಅದ ರಿಪೇರ್ ಆ ಏನೇನ್ ರಿಪೇರ್ ಎಲ್ಲ ಮನ್ಸ್ಬೇಕಲ್ ಮತ್ತೆ ಒಂದ್ ವಾರ ಆದದ್ರೀ .
ಹಾ ಆಯ್ತ್ರಿ ಮಾಡ್ಸತ್ರಿ.
ಮಾಡ್ಸಿದ ಆಮ್ಲೆ ಫೋನ್ ಹಚ್ತ್ರೀ ನಿಮ್ ಮಧ್ಯಾಹನ ಹತಲ್ರಿ.
ಹಾ ಆಯ್ತ್ರಿ.
ಹ್ಮ್ ಡೌನ್ ಪೇಮೆಂಟ್ ಮಾಡ್ತತ್ರಿ ಪೂರ ನಗದಿ ಕೊಡ್
ಪೂರ ನಗದ ಕೊಡ್ತಿನಿ . ಹ್ಮ ಗಾಡಿನ ನೋಡ್ರಿ ಆರು ತಿಂಗಳ್ ಕರೆಂಟಿಗೆ ಕೊಡ್ತೀವಿ ರೀ ಇಂಜನ್.
ಹಾ ರೀ.
ಹ್ಮ್ ಆರ್ ತಿಂಗ ಆಗಣ ಇಂಜಿನ್. ಕೆಲ್ಸಕ್ ಬಂತ ಇಂಜನ್ ಸೀರಾ ಐತ್ ಅಂದ್ರ ಅದ ನಮಗೋಯ್ತಿಲ್ರರಿ. ಅರ್ ತಿಂಗಳ್ ಒಳಗೆ ಏನೇದ್ರೂನು ಇ ಮಾಡ
ಹಾ ರ
ಹ್ಮ
ನಾವ ಅಂದ್ರ ಪಕ್ಕ ಅಲ್ರವು ಆರು ತಿಂಗಗಳು ಮತ್ತ ವಾರಂಟಿ ಮತ್ ಆಮೇಲೆ ನಡ್ಬಾರಕ ಮತ್ ಹಂಗ ಮಾಡಲ್ಲ ಹಿಂಗ ಮಾಡಲ್ಲ ಅನ್ ಬಾರತ್ ನೋಡ್ರಿ ಮಾಡಿ ಕೊಡಲ್ಲ ಹ ಹಗಣಬಾರದ್ರೆ
ಗಾಡಿ ಇಂಜನ್ ಬೇರೆದಂದ್ರೆ ನೀವು ಕೈಲಿ ಹಾಕ್ತ
ಇವು ಕ್ಲಚ್ ಪ್ಲೇಟ್ ಅವ ಎಲ್ಲಾರೀ
ನಾವೆಲ್ಲ ನಿಮ್ ಕಡೆ ಬಿಟ್ಟಿದ್ರ ಇಂಜನ್ ಅಷ್ಟೇ ರೀ ನಮ್ಮಲ್ಲಿ
ಲ್
ಯಾರೀ
ಟೈರ್ ಿಂದಗೆ ಕೊಡ್ತಾರಲ್ರರಿ ಹಂಗಂದ್ರ ಹೆಂಗ್ರೀ
ಎದುಗ ಆ ಕೊಡ್ತದೆ
ಯರ್ ಬಿೀ ವಾರಂಟಿ ಅವಲ್ಲ ಒಂದ ವರ್ಷ ವಾರಂಟಿ ಇರ್ತಾರೆ
ಯ ಹಂಗ ಇರನ್ರರಿ ಸೆಕೆಂಡ್ ಹ್ಯಾಂಡ್ ಮಾರಲ್ಲಿ ಇರ್ತ ಏನ್ರರಿ ತೈರಿಗೆಲ್ಲ
ಆಯ್ತು ಒಂದು ಮೂರ್ ತಿಂಗಗಳಾರ ಮೂರ್ ತಿಂಗಗಳಾರ ವ್ಯಾರಂಟಿ ಕೊಡ್ಬೇಕ್ರೀ ಟೈರಿ
ತೈರ ಎಷ್ಟು ಪರ್ಸೆಂಟಜ್ ಅಂತ ಹೇಳ್ತಾರೆ ಅವ್ರು ಕುಲ್ ಅನುಕೂಲ ಯಾಕಂದ್ರೆ ನೀವು ಕಣ್ಣೆ್ರೆ ಇರ್ತ ನಿ ಗೊತ್ತ ಎಷ್ಟ ಪರ್ಸೆಂಟ್ ಎಷ್ಟು ಪರ್ಸೆಂಟ್
ನೋಡವಂದ ಸ್ವಲ್ಪ ಮತ್ತ ಪೂರ್ನ ಇದ್ದವ್ರ ಹಂಗ್ ಮಾಡಿದ್ರ ಹೆಂಗ
ಬರಂರಿ ಟೈರಿಗೆ ನೀವು ಬಿಟ್ರೆ ಎಲ್ಲಾ ಟ್ಲಚ್ಿೂ ಇದು ಮಾಡಂತರಿ ನೀವು ಗ್ಯಾರಂಟಿ ಕೊಟ್ಟ ಹರಿ ಎಲನ್ ಕೊಡ
ಮತ್ತ ಈಗ ಗಾಡಿ ಮತ್ತ ಕೆಡತಪ ಅಂಗ್ರೀ ಈಗ ಆಟಕ್ನ
ಈ ಹೇಳಕತಿಲ್ೀ ಹಂಗೆ ಹಂಗ ಕೋತಾವ ರೇ ಟೈ್ರೊಳಗೈಐತೆನಾನ ಐವತ್ತು ಪರ್ಸೆಂಟ್ ಟೈರ್ ಅಷ್ಟೆ ನೀವು ಎಲ್ಲನ ಹೋಗಿ ಆದ ನಿಮಗ ನಿಮ ತಪ್ಪದ್ರಿ ನಮ್ದ ಆಾಗಲ್ರಿ ಯಾಕಂದ್ರೆ ನಾವು ಹೇಳಿ ಕೊಟ್ಟಿರ್ತೀ ಐವ ಪರ್ಸೆಂಟ್ ಇರುತ್ತೆ ೀ ಈ ಒಂದ್ ಎರಡು ವಾರದಾಗ ಎಲ್ಲ ನೋಗಿ ನೀವು ಕಾಜಿನನ್ ಮ್ಯಾಗ ಅದ್ರ ಮ್ಯಾಗ ಹೊಡ್ಕೊಂಡ್ ಬಂದ ೈರ್ ಹಡಿತ ಅಂದ್ರ ನಮ್ ಜವಾಬ್ದಾರಿ ಆಗ ಅದು
ಮತ್ತ ಹಂಗಂದ್ರ ಹೆಂಗ ಕಂಪನಿ ಕೊಡ್ತಾರಲ್ರ
ಹ್ಮ ಹಂಗಗೆ ಹೆಂಗ ಕೊಡ್ತಾರೀ ಸುಮ್ ಸುಮ್ನೆ ನೋಡದ್ರ ಈ ಬ್ಲಾಸ್ಟ್ ಆಗಿದ್ರ ಅಷ್ಟೇ ಕೊಡ್ತಾರೀ ಅವ್ರು ನೀವ್ ಕಾಜದ ಹೊಡ್ಕಂದ್ರ ಯಾರ್ು ಕೊಡ್ತಾರೆವ
ಬಿಸಲಿ ಓಡಿತಪ್ಪದ
ಬಿಸ್ಲಿಗೆ ಓಡಿ ಅಲ್ ರ್ಯಾಂಗಿಂಗ್ಡಿದ್ದ ಇದ ಎಲ್ಲಾರ ಬಿಟ್ಟು ನಿಮ ಅಷ್ಟೇ ಹಡಿದೇವ
ಹಾ ರೀ
ಹೊಡಲ್ರ ಹೊಡದ್ರ ಸೈಡಿಗೆ ಹೊಡಿತ ಹಿಂದ ಸೈಡಿಗೆ ಹೊಡದ್ರೆ ಏನು ಇದು ಆದ್ರೆ
ಈ ಒಂದ ಬೈಕ್ ತಗೊಂಡಿವ್ರರು ಮತ್ತತ್ದ್ ಲೀಕೇಜ್ ಎಲ್ಲ ಗೊತ್ತಲ್ರರಿ
ಎರ್ಲಿಕ್ಕೆ ಜಲ್ಲ ಆಡತ್ರ
ಸಡಿಗೆ ಹವ ಲೀಿಕೇಜ್ ಹಳ ಗತ್ತರ ಅದು
ಹಂಗ ಹೆಂಗಂದ್ರಿ ರಿಮಲ್ ಕರೆಕ್ಟ್ ಅದಿಲ್ಲ ನೋಡ್ರಿ ಫಸ್ಟ್
ಸ್ವಲ್ಪ ಮೊನ್ನೆ ಮಳೆ ಚುಚ್ಚಿತ್ ಅ್ರೆ ಅದ್ರ
ಹಾ ಮತ್ತೆ ಮಳೆ ಯಾವಚು ಚ ಏನ್ ಮಾಡೋಣ ನನ್ರಿ
ಅದ ಮತ್ತ ಈಗ ಅದದು ವ್ಯಾರಂಟಿ ಮಾಡಿಸ್ ಕೊಡಲ್ಲ ಅಂತ ಯಾರ ಅವರು ಹಂಗ್ರಂಗ ಪೂರ ಟಾಯರ್ ಪೂರ ಟಾಯರ್ ತತಾರೆ ಚೇನ್ ಮಾಡ್ಬೇಕಂತಾರೆ ಗ್ಯಾರೇಜ್ ತ ಅವ
ನಿಮ್ ತಪ್ಪಿರುದ ಅದ ಮಳೆ ನೀವು ಉಡು
ನಾ ಬೇೇಕ ಒಲ್ಲ
ಹೇಳ ನೀವು ಹ ಇಲ್ಲ ಗಾಡಿ ಹೋಗಿ ಇಲ್ಲ ಒಕಟಿ ಬರ್ತಾರೆ ಇಂಜನ್ಕ್ ಏನ ದಂಗಂದ ಮೆ ಇಂಜನ್ ಹೊಸದ ಕೊಡ್ತ ಏನ್ೋರಿ ಹೆಂಗ ಮಾತಾಡ್ತ್ರರಿ ನೀವು
ಕೊಡ ಒಂದೊಂದ.
ಯಾಕ ಕೊಡ್ತಾರೆ ಅಲ್ಲೇ ಕೊಟ್ರಲ್ಲೇ ತಗೋಬೋದ್ರೆ ಹಿಂಗೇನಲ್ರಿ ನೀವು ನಂಬಲ್ಲೇ ತಗೋ್ರಿ ಅಂತ ಹೇಳಕತಿಲ್ರಿೀ ನನ್ಗೆ ಏ ನೀ ಇಷ್ಟು ಅಲ್ಲ ಇಷ್ಟು ವ್ಯಾರಂಟಿ ಕೇಳಕೈತ್ರಿ ಅಲ್ರರಿ ಎಲ್ಲಿ ಕೊಡ್ದ ನಿಂತೀರಲ್ಲ ಅಲ್ಲೇ ತಗೋ್ರಿ ಹಂಗೇನ್ ಇಲ್ರಿ ನಂಬಲ್ಲಿ
ಇಲ್ಲ ಇಲ್ಲ ನೀವು ಕೋನ ಇರ ಅಂತ ಹೇಳಿ
ಹ್ಮ ಎಲ್ಲಾರಿ ಕೂನ ಇರಿ ಅಂತ ಸುಮ್ನೆ ನಾನುೀಗ ಇಂಜಿನ್ ವ್ಯಾರಂಟಿ ಕೊಡಕ ಇದತೇನ್ೀ ಎಲ್ಲಾಂದ್ರೆ ಯಾವ್ದು ವ್ಯಾರಂಟಿ ಕೊಡಲ್ರಿ ನಾನು ಹ್ಮ್ ನಿಮ್ಮ ಟೈರ್ ನ ವ್ಯಾರಂಟಿ ಬೇಕು ಸೈಲೆನ್ಸರ್ ನ ವ್ಯಾರಂಟಿ ಬೇಕು ಲೈಟ್ ಅ ವ್ಯಾರಂಟಿ
ಮ್ ಸೈಲೆನ್ಸ್ ಸರ್ ನ್ ಬೇರೆ ಎಕ್ಸ್ಟ್ರಾ ಕೊಡದ್ರ ಏನ್ರ ಅದ ಸುಮ್ ಬರದ್ರಿ
ಅದೇ ಎಕ್ಸ್ಟ್ರಾ ರೋಗೋಗಕ್ ಸಾಧ್ಯ್ರ ಅದಕ್ಕೆ
ಹಾ ಆಯ್ತ್ರಿ
ಹ್ಮ್ ಮತ್ತ ಗಾಡಿ ಕೂಡನೇ ಒಂದೊಂದು್ ಗಾಡಿ ಮಾಡಿಫ ಆಗ ಇರ್ತವಲ್ರಿ ಅದ್ರ ಕೂಡನ ಇತ್ತ ಅಂದ್ರ ಹಗೆ ಕೊಡ್ತರಿ ಅದಕ್ಕೆ ನ್ ಸ್ಯಾರ್ ತೊಗೋಲ್ರಿ ನಿಮ ಸೈಲೆನ್ಸ್ ಸರ್ ಎಕ್ಸಾಸ್ಟ್ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಅ್ರ ಅದಕ್ಕೆ
ಆಯ್ತ್್ರ ಕೊೋಡಮ್ಮತ್ರಿ
ಹೌದ್ರಿ
ಹಾ ಹ
ಇನ್ನೊಂದ್ ಹದ್ನೈದ ದಿನ ನೋಡ್ರಿ ಹದ್ನೈದ ದಿನ ಆಗಣ ಫೋನ್ ಹಚ್ಚರಿ ನನ್ಗ
ಹ ನೋಡ್ರಿ ಒಂದ್ ಸ್ವಲ್ಪ ಆದ್ ಜಲ್ದಿ
ಹ ಆಯ್ತ್ ರೀ ಜಲ್ದಿನ ನೋಡ್ತಿೀವಿ ಈ ನಂಬರ್ಕ್ಕ ಎಂತ ಮೆಸೇಜ್ ಮಾಡಿಿಗೆ ಶಿಂದ ಹ ಇದ ಹಾಕರಿ ನಿಮ ಡಾಕ್ಯುೆಟ್ ಹಾಕರಿ
ಸರಿ ತು ನಾವ್ ಒಂದ್ ನಿಮಿಷ ಅ ತಿಂತಾರ್ರಿ
ಹ